ಹಲೋ.
ಹೇಳಮ್ಮ.
ಹಲೋ ಹಾ ಅಣ್ಣ ಆರಾಮಿದ್ದಿ. ಹಲೋ ಅಣ್ಣ ಕೇಳಸ್ತಾ.
ಕೇಳಸ್ತಾ ಇದೆ ಹೇಳಿ.
ಹಾ ನಾವು ಆರಾಮಿದ್ದೀವಣ್ಣ ನೀವು ಹ ಊಟ ಅಣ್ಣ.
ಉಣ್ಣೆವ ಬೆಳಿಗ್ಗೆದು ಮಧ್ಯಾಹ್ನ . ಹಲೋ.
ಹೌದಣ ಇವತ್ ಡ್ಯೂಟಿಗ್ ಹೋಗಿಲ್ಲನಾ
ಇಲ್ಲ ಇಲ್ಲ ನೈಟ್ ಆದ
ಹೌದಣ ಅಂದ್ರೆ ಅಣ್ಣ ವಾರದಲ್ಲಿ ಎರಡು ದಿನ ನೈಟ್ ಅದೇ ಅಣ್ಣ ಅರ ಹುಷಾರ ಇದ್ದಿಲ್ಲ ಅಣ್ಣ ಅದ ಅದೇ ಅಣ್ಣ ಹುಷಾರ ಇದ್ದಿಲ್ಲಾ ಅದಕ್ಕೆ ಅಕೆ ನಿನ್ನಿ ಮನ್ನಿ ಯಾರ್ ದಿನ ಯಾರ್ ಜೊತೆ ನಾವ್ ಮಾತಾ ಆಡಿಲ್ಲ ಫೋನಲ್ಲಿ ಎತ್ತಕ್ ಹೋಗಿಲ್ಲ ಅಕ್ಕ ಹಚ್ಚಿದ್ಲು ನಿನ್ನೆ ಎತ್ತಕ್ಕ ಆಗಿಲ್ಲ ಅದೇ ಅಣ್ಣ ಸುಮ್ಮ್ನೆ ತಲಿ ಅದು ಜಾಸ್ತಿ ಒಡೆ ಕತ್ತಿತಣ್ಣ ಜಾಸ್ತಿ ಉಷಾರ್ ತಪ್ಪಿತ ಹಂಗಾಗಿಬುಡು ಆರಾಮ್ ಆದನ್ ಮಾತಾಡಿದ್ರತ್ ಬಿಡ ಅಂತೇಳಿ ಯಾರು ರಿಸೀವ್ ಮಾಡಿಲ್ಲಣ್ಣ ಫೋನ್
ಇರ್ಲಿ ಬುಡು ಮತ್ತೆ ಹುಷಾರಿಲ್ಲಾಗ ಏನ್ ಮಾಡ್ತೇನೆ ನೀನಾದ್ರೆ
ಹ್ಮ್ ಮನೇಲಿ ಬೇಯಕ್ ಹತ್ತಿದ್ರಣ ಹಓ ಎಲ್ರುೂ ಆರಾಮದಾರಣ್ಣ ಅಲ್ಲಿ ಆರಾಮದಾರಲ್ಲಾನ
ಎಲ್ಲರೂ ಆರಾಮಿದ್ದೀವಿ
ಹ ಹೌ ಅಕ್ಕ ಏನ್ ಮಾಡಿದ್ಲ ಅಣ್ಣ ಊಟಕ್ಕ ಸ್ಪೆಷಲ್
ಅಕ್ಕ ಇವತ್ ದೋಸೆ ಮಾಡಿದ್ಲು
ಹ್ಮ್ ದೋಸೆ ತಿಂದೇನಾ
ಹ್ಮ
ಹ್ಮ ಹ್ಮ ಹ್ಮ್ ಮತ್ತೇನಿಲ್ಲ ನಾವಣ್ಣ ಹೌದು ಅದು ಕರ್ಚಿಕಾಯಿ ಅಂತಾರಲ್ಲಣ ಕರ್ಚಿಕಾಯಿ ಪಲ್ಯ ರೊಟ್ಟಿ ಅನ್ನ ಬೇಳೆ
ಹ್ಮ್
ನೀ ತಿಂದಿರ್ ಇಲ್ಲ ಬರ್ತ್ತಿಲ್ಲ ಅಣ್ಣ ಕರ್ಚಿಕಾಯಿ ಅಂತ ಸಣ್ಣ ಬರ್ತವ ನೋಡಣ
ಹೌದೌದ ಹೌದ ನಮ್ ಕಡೆ ಆತ್ಗೌದು
ಹೌದಲ್ಲ
ಆಗ್ಲಿ ಕಾಯಿ ತರ ಇಗ್ತಾವಲ್ಲ ಸಣ್ಣ
ಹ್ಮ್ ಅದೇ ಆ ಸೇಫ್ ಇರ್ತವ ನೋಡ ಅದೇ
ಹ್ಮ್ ಹ್ಮ್ ಅ ಈ ಸೀಸನ್ ಅಲ್ಲಿ ಅಷ್ಟ ಮತ್ತೆ ಸಿಗೋದು ಮತ್ತೆ ಆಮೇಲೆ ಬರಲ್ಲ
ಈ ಸೀಸನ್ ಅಲ್ಲಿ ಅಷ್ಟೇ ಅಣ್ಣ ಅವು ಹಂಗಗೆ ಅಣ್ಣ ಹಿಂಗ ಹಿಂಗ ಊರಿ ಇರೆಲ್ಲವೂ ತ ಅವೇ ಬಿದ್ದು ನಾಟ ಇರ್ತ ಒಂದ ತಣವು
ಹ್ಮ್ ಹ್ಮ್
ಹ್ಮ್
ಅವು ಈಗ ಮಳೆ ಆಯ್ತಲ್ಲ ಮಳೆ ಅಲ್ಲೆಲ್ಲ ಆದಲ್ಲಿ ಆತಾವ ಬ್ಯಾಸಿಯಲ್ಲ ಆದ್ರೆ ಚೆನ್ನಾಗಿರಲ್ಲ ಅಲ್ಲಿ ಹೊಲ್ದಾಗ ಹಾಕ್ತಾರ ಕೆಲವೊ್ ಬೆಳೆಸ್ತಾರ ಹೊಟ್ರನ್ನ
ಹಾ ಅದೇ ಅಣ್ಣ
ಹ್ಮ್
ಅಂದ್ರೆ ಅಣ ಟೇಸ್ಟ್ ಇರ್ತದ ಅಣ್ಣ ಚನ್ನಾಗಿರ್ತ
ಟೇಸ್ಟ್ನು ಇರ್ತದ ಆರೋಗ್ಯಕ್ಕೂ ಒಳ್ಳೇದ ಅದು
ಹೌದಣ್ಣ ಆದ್ರಿಂದ ನಮ್ಗೆ ವಿಟಮಿನ್ ಯಾವ ಸಿಗ್ಬೋದಣ್ಣ
ಅದ್ರಲ್ಲಿ ವಿಟಮಿನ್ ಎ ಇರುತ್ತೆ ಇದು ನಗಡಿ ಕೆಮ್ಮು ಅಂತ ಆಥರಲ್ಲ ಅದನೋ ಕಡಿಮೆ ಆಗುತ್ತೆ
ಹೌದಣ್ಣ
ಹ್ಮ್ ಇಮ್ಯುನಿಟಿ ವೂಸ್ ಆಗುತ್ತೆ ಅದ್ರಿಂದ
ಅದೇ ಅಣ್ಣ ನನ್ಗಂತ್ರು ತುಂಬಾ ಇಷ್ಟ ಅದು ತಿಿಂದಿ ನಗಗಳೇ
ಹ್ಮ್ ಕೆಲವೊಮ್ಮ್ ಮತ್ತಿನ್ರಾಗ ಬಿಸಿ ತರ ಆಯ್ತ ಇತ್ತವಲ್ಲ ಅಂತ ಹೇಳಿ ತಿನ್ನಲ್ಲ ಬಾಳ ಮಂದಿ ಆದರದ ಅದಕ ಮಾಡಿದ್ರೆ ಮಾಡದ್ರಾಗ ಇರ್ತವ
ಹಾ ಸ್ವಲ್ಪ ಮಾಡದ್ರಲ್ ಚೆನ್ನಾಗ್ ಮಾಡಿದ್ರನ ಟೇಸ್ಟ್ ಆಗುತ್ತಾ ಇಲ್ಲಾಂದ್ರೆ ಸ್ವಲ್ಪ ಇಸೆ ಇಸ ಹತ್ತದ ಅಂತೇಳ ಒಬ್ಬ ಒಬ್ಬರ ಆದ ತಿನ್ನಲ್ಲ
ಹ್ಮ್
ನೀ ತಿಂದಿದ್ದಿಲ್ಲಣ್ಣ ಅದು
ಮಾಡಕತ್ತಾರ ಅಂತ ಹಾ ಹೋಗಿಲ್ಲ ಆ ಕಡೆ ಸಿಟಿ ಒಳಗಡೆ
ಹಾ
ನಮ್ ಕಡೆ ಬಾಳ ರೇಟ್ ಅವು
ಅಕ್ಕ ತಿಂತಾಳಿಲ್ಲ
ಹ ತಿಂತಾಳ
ತಿಂದಿರಬೇಕು ಅಕ್ಕ ಹಾ
ಹ್ಮ್
ಅಂದ್ರೇನೆ ಈಸಲ ಮಳೆ ಜಾಸ್ತಿ ಆಗಿಲ್ಲ
ಹ್ಮ್ ಹ್ಮ್ ಆಗಿಲ್ಲಲ್ಲ ಅದ್ಕ ಬಂದಿಲ್ಲ ಇನ್ನ
ಅದೇಣ್ಣ ಈ ಸಲ ಮಳೆ ಅದು ಜಾಸ್ತಿ ಆಗಿಲ್ಲಲ್ಲಣ್ಣ
ಕೇರಿಯ ಕರಿವ ಹಂತಲ್ಲಿ ಆಗಿರುತಾವ ಅದರ ತಂದಿರ್ತಾರ್
ಇಲ್ಲ ಅಣ್ಣ ಹ ಕರಿವಲ್ಲ ಹೊಲ್ದೆೇ ಇಲ್ಲ ಅಣ್ಣ ಎರಿ ಅಂತಾರಲ್ಲ ಅಲ್ಲಿ ಎಲ್ಲಾ ಹೋಗಿ ಈಗ ಹಿಂಗ್ ಮಾಡ ತಿರ್ತಾರಲ್ಲಣ್ಣ ಅವ್ರಲ್ಲ ಹೊಲ ಹೊಲ ಹೋಗಿ ಅದೆಲ್ಲಾ ಹರ್ಕೊಂಡ್ ಬಂದು ಒಂದ್ ಚೀಲ ಮಾಡ್ಕೊಂಡ್ ಆಮೇಲೆ ಸಂತ್ಯಾಗ ಮಾರ್ತಾರಣ್ಣ ಅದು ಅಣ್ಣ ಇಪ್ಪತ್ತೈದ ರೂಪಾಯಕ್ ಪಾವು ಇಲ್ಲಿ ಅಂದ್ರ ಇಪ್ಪತ್ತೈದ
ಸಂಜಾಲಲ್ಲಾ ಬಾಳ್ ಅದಕ
ಸಿಗಲ್ಲಣ್ಣ ಅಲ್ಲಿ ಎಸ್ಟ್ ಹೇಳಿಲಣ್ಣ ರೇಟ್
ಐವತ್ತು ರೂಪಾಯಿ ಮಾಡಿರಿ
ಅಲ್ಲ ಐವತ್ತು ಅಣ್ಣ ನಮ್ಗ ಇಲ್ಲಿ ಹದಿನೈದು ಜಾಸ್ತಿ
ಬಾಳ ಆಯ್ತಣ
ಬಾಳ ಮತ್ತೆ ಈ ಕಡೆ ಸಿಗಲ್ಲಲ್ಲಾವು ಕಡಿಮೆ ಈಗ ಮಳೆ ಬೇರೆ ಇಲ್ಲ
ಹಾ ಈ ಇಲ್ಲಿ ನಮ ಸೈಡ್ ಇಪ್ಪತ್ತೈದ್ ರೂಪಾಯಕ ಒಂದ್ ಪಾವ್ ಅಂತಾನ ಅದು ಸಣ್ಣದ ಇರ್ತ ಇರ್ತೈತೆ ಪಾವು
ಹ್ಮ್ ಹ್ಮ್ ಒಂದ್ ಫ್ಯಾಮಿಲಿ ದೊಡ್ಡ ಫ್ಯಾಮ್ಲಿ ಒಂದ್ ಎರಡು ಮೂರುೂ ಪಾವ್ ಬೇಕವು
ಹ್ಮ್ ದೊಡ್ಡ ಫ್ಯಾಮಿಲಿ ಇತ್ತ ಅಂದ್ರಣ ಒಂದ್ ಮೂರ್ ನ ಪಾವನ ಬೇಕ ನೋಡ
ಹ್ಮ್ ಹ್ಮ್
ಹ ನಮ್ ಯಜಮಾನನ್ನೇ ತಂದಿದ್ರಣ ನಿನ್ನೆ ನಮ್ ಯಜಮಾನ ತಂದಿದ್ರ ಹಂಗಾಗಿ ಮಾಡಿದ ಹ ಸುರ ರೆ ಎಲ್ಲಾ ತಂದಿದ್ರು ಹ್ಮ್
ಹ
ತಿನ್ನಂಗ ಆಗಿತ್ತಂತೆ ಹೋದ್ರೆ ಅಣ್ಣ ಆಗಳೇ ಹೋದ್ರರು ಹ್ಮ್ ಕೆಲ್ಸ ಐತಿ ಹೋತಿನಿ ಅಂತ ಹೋದ್ರಣ ಮಂಜುನಾಥಾ ಅಣ್ಣ
ಮಂಜುನಾತ ಮಹಾದೇವಿ ಸೂಪರ್ ಹಾಗೆ ಮ ಮ ಅಂತ ಇಬ್ಬರ್ದು ಒಂದೇ ರಾಶಿ ಇರ್ಬೋದು ನಮ್ಮದಕ್ಕೆ ಬಂತೆ ಹ್ಮ
ಅಂದ್ರಣ ಒಂದೇ ರಾಶಿ ಇರ್ಬಾರಡ್ದ ಅಂತ ಹೇಳ್ತಾರಲ್ಲ ಅಣ್ಣ
ಹೇ ಹಾಗೇನಿಲ ಮೆ
ಹಂಗೇ ನಿಲ್ಲಾಣ್ಣ
ಅಂದ್ರೆ ನಿಮ್ದ ತವರು ಮನೆ ಯಾವ ಹೆಸರು ಇತ್ತು ಚೇಂಜ್ ಆಗ್ಯದ ಅದೇ ಹೆಸರು ಆತಾ
ಇಲ್ಲ ಅಣ್ಣ ಅದೇ ಹೆಸರು ಅದು ಚೇಂಜ್ ಆಗಿಲ್ಲ
ಹ್ಮ ಹ್ಮ ಹ್ಮ್ ಏನ ಕೆಲವಮ್ಮ
ಕೆಲೊಬ್ರಗಣ ಹೆಸರು ಚೇಂಜ್ ಆಗತ್ತಣ್ಣ ಹ್ಮ
ಹ್ಮ್ ನಿಮ್ ಅಕ್ಕಾದು ಸೇಜ ಆದಾರಾ ಹ
ಅಕ್ಕ ಏನ್ ಬಿದ್ದ ಅಣ್ಣ ಅಲ್ಲಿ
ವೈಷ್ಣವಿ ಅಂತ ಬಂದದ
ವೈಷ್ಣವಿ ನೀವ್ ಕರದ್ ಯಾವ್ದು ಕರೀತ್ರಣ್ಣ
ನಾವ ಎರಡು ಕಲ್ತೀವಿ
ಎರಡು ಅಣ್ಣ ಒಂದ ಕರಿಬೇಕಣ್ಣ ನಿಮ್ಗೆ ಯಾವ್ದ ಇಷ್ಟಾಅತಿ ಹೆಚ್ಚು
ನಮ್ಗ ವೈಷ್ಣವಿ ಅಂದ್ರೆ ಇಷ್ಟ
ಹ್ಮ್ ಅದೇ ಕರಿಬೇಕಣ್ಣ ನೀವು
ಹ್ಮ್ ಅದೇ ಕರಿತೀವಿ ವೈಷ್ಣವಿಯ ಅಂತಾನೇ ಕರಿತೀವಿ
ಹ್ಮ್ ಹ ಅಕ್ಕ ಏನ್ ಕರ್ತಾರ ರೀ ಅಂತ ಕರ್ತಾರ ಏನ ನ ನಿಮ್ಗ ಅಯ್ಯನ ಅಂತ ಕರ್ತಾರ
ರೀ ಎಂತ ಕರತಾರ ನೀವ ಕರೀತೀರಿ ನಿಮ್ ಅಣ್ಣವರ್ಣ
ಹೇ ಹೋಗು ಬಾ ಅಂತ ಕರೀತೀನಿ
ಎಂಗನಲ್ಲರ್ತಮ್ಮ
ಸಿಟ್ಟು ಬಂದಾಗ ಅಣ್ಣ ಅದ ಚೆನ್ನಾಗಿದ್ರ ಅಂದ್ರ ಚೆನ್ನಾಗೆ ಕರಿತೀನಿ ರೀ ಅಂತ ಕರಿತನಿ ಏನಂದ್ರೆ ನ ಸಿಟ್ಟು ಬರ ಮಾತಾಡಿದ್ರು ಏನಾದ್ರು ಮಾಡ
ಟ್ಟ ಕೊಡ್ತೇನು ಸಿಟ್ಟು ಬಂತಂದ್ರೆ ಹೋಗು ತಂಬ್ ಹೋಗು ಹಂಗಂತೇನು ಏಕ ವಚನ
ಹಂಗೆ ಅಂದಬಡ್ತಣಲ್ಲ
ಹಾ
ಅಂದ್ರ ಅಣ್ಣ ನಾ ಸಿಟ್ಟ ಬಾ ಅಂತಂದ ಆ ಮಳೆ ಅಣ್ಣ ಬರೇ ಗಾಳಿನೇ ಬಿಸಕತ್ತದಣ್ಣ ಮನ್ನಿ ಒಂದ್ ದಿನ ಸ್ವಲ್ಪೆ ಬಂತ ಆಯ್ತ
ಹ್ಮ
ಹ್ಮ್ ಮಳಿನೇ ಬರ್ತಿಲ್ಲ ಅಣ್ಣ ಬರೇ ಗಾಳಿನೇ ಬೀಸಾಕತ್ತ ಅದ
ಹೌದಮ್ಮ ಎಲ್ಲಾ ಕಡೆ ಹೆಂಗಗೆದ ರೈತಗಳು ಪಾಪ ಆಳ್ತಾವ ಹ್ಮ ಬಿತ್ತಿಗೆಲ್ಲ ಊರ್ ಬಿಟ್ಟಾರಾ
ಒಂದೊಂದು ಅದು ಹೊಲಗಗಳಣ್ಣ ಹೆಂಗ್ ಮಾಡಕತ್ರ ಅಣ್ಣ ಈಗ ಹತ್ತಿ ಬೀಜ ಉಊರರಲ್ಲಣ್ಣ ಅದು ನೀರ್ ಈಗ ಎಣ್ಣೆ ಒಡೆ ಪಂಪ್ರಲ್ಲನಾ ಅದ್ರಲ್ಲಿ ನೀರ್ ಹಾಕಕತ್ತಾರ
ಮತ್ ಏನ್ ಮಾಡದ ನೀವ್ ಆಸಲ ರೊಕ್ಕ ಇಟ್ಟು ಮಾಡ್ಯಾರ ಅದ್ರಿಂದಾನ ಮಳೆ ಬರತನ ಅದು ಜೀವ ಹೊಳಿತಾರೆ ಆತದ ಅಂತೇಳಿ ಹೆಂಗ ಮಾಡ್ತಾರ ಸ್ವಲ್ಪ ಹೊಲ ಇದ್ದವ್ರ ಆದ್ರೆ ಮಾಡ್ತಾರ ಒಂದ್ ಎರಡ ಐದು ಹ ಒಂದ್ ಎರಡ್ ಎಕರೆ ಒಂದ್ ಎಏಕರೆ ಇದ್ದ್ರರು ಮಾಡ್ತಾರ ಒಂದ್ ಏಳೆಂಟು ಇಪ್ಪತ್ತ ಎಕರೆ ಹೆಂಗ್ ಮಾಡಿದವ್ ಮಾಡಕ್ ಎಲ್ಲ ಆತದಮ್ಮ
ಅದೇ ಹಂಗೆ ಆಗ್ಬಿಟ್ಟೈತ್ ನೋಡ್ರ ಸವ ಸ್ವಲ್ಪ ಇದ್ದಾರಣ್ಣ ಹಂಗೆ ಮಾಡ್ ಕತ್ತ ಈಗ ಪಂಪ್ಿಲ್ ನೀರ್ ಒಡದ್ ನೀರ್ ಒಡದು್ ಬೆಳಸಾಕತ್ತಾರ ಅ್ ಹತ್ತ ಹತ್ತದ ಹದ್ನೈದ್ ಎಕ್ರ ಹೊಲ ಇದ್ದಾರಂತ್ರ ಆಗದೇ ಇಲ್ಲ ನೋಡೋಣ
ಲ್ಲ ಒಂದು ಎರಡ್ ಎಕರೆ ಒಂದ್ ಮೂರ್ ಎಕರೆವರೆಗ್ ಮಾಡ್ಬೋದಂಗ ಹ್ಮ ಜಾಸ್ತಿ ಪ್ರತಿ ಒಂದ್ ಏಳ ಎಂಟು ಹತ್ತ ಹದನೈದ ಅಂದ್ರೆ ಆಗದಲ್ಲ
ಹಾಗಲ್ಲನಾ ಪಾಪ ಉುಳ ಆಡ್ತಾರ ಹೋದ್ಸಲ ನಣ ಹಿಂಗಗೆ ನೋಡು ಮಳೆ ಅಣ ಜಾಸ್ತಿ ನೋಡು ಜಾಸ್ತಿ ಮಳ ಬಂದಲ್ಲ ಅದೇಣ ಮಾ ಬ ಟೈಮ ಮಳಿ ಫುಲ್ ಬಂದು ನಾಶ ಮಾಡುವಯ್ತೆ ಎಲ್ಲಾನ ಮಾಲ್
ಈಗ ನೋಡ್ರಿ ಬರ್ಲತ್ ನಾ
ಈಗಿದ್ರ ಬೆಳೆ ಬೆಳೆಗಳ ಬೆಳೆಲ್ಾಗಿಬಿಟ್ಟು ಮಳನೇ ಇಲ್ಲ
ಹ್ಮ್
ರೈತ ಹಂಗ ಅಂದ್ರನಾ ಈಗ ಗೊಬ್ಬ್ರ ನೋಡು ಈ ರಾಸಾಯನಿಕ ಗೊಬ್ಬ್ರಗಳು ಎಷ್ಟ್ ರೇಟ ಮಾಡ್ತಾರನಾ ಅದೇ ಮಾಲ್ ಬಂದ್ಗಳನ ಮಾಲಿನ ರೇಟೇ ಮಾಡಲ್ಲ
ಮಾಡಲ್ಲ ಮಾಡಲ್ಲ ಅವ ಕೆಮಕ್ಕೆಲ್ಲ ಹಾಕಿ ಹಾಕಿ ಮಾಡ ಮಾಡತರ್ಯದಕ್ಕೂ ಉಪಯೋಗ ಇಲ್ದಂಗ ಆಗ್ತವ
ಏನಿಲ್ಲ ಅಣ್ಣ ಅದರ್ದು ಅದಕ್ಕೆ ಸಾಲದಿಲ್ಲ ಅಣ್ಣ ಹಂಗಾಯಬಿಡ್ತದ ಲಾಸ್ಟಿಗೆ ಇದ ನ ಪ್ರಾಸೆ ಇದು ಗೊಬ್ಬ್ರ ಕಡಿಮೆ ರೇಟ್ ಇರ್ಬೇಕಣ್ಣ ಇದನ್ನು ಕಡಿಮೆ ರೇಟ್ ಇದ್ರೆ ಅಷ್ಟು ಏನ್ ಅನ್ಸಲ್ಲ ಇದನ್ನೇ ಕಡಿಮೆ ಅಂತ ಅದು ಗೊಬ್ಬರ ಜಾಸ್ತಿ ಅಂತ ರೇಟ್
ಜಾಸ್ತಿ ಅದನ್ನು ಸಿಗವಲ್ದಿ ಒಂದ್ ಕಡೆ ಯೂರಿಯಾ ಅಂತ ಹೇಳಿ ನಮ್ ಕಡೆಾವರ್ ಎಲ್ಲಿ ಸಿಗಲ್ಿಲ್ಲ ಹ
ಹೌದಣ
ಈ ವರ್ಷ ಯಾರು ಹಾಕಿಲ್ಲ ಮಳೆ ಬಂದಿಲ್ಲಲ್ಲ ಅಷ್ಟ ಅಷ್ಟೊಂದು ಡಿಮ್ಯಾಂಡ್ ಇರಲ್ಲ ಇದಕ ಮಳೆ ಬತ ಅಂದ್ರೆ ಅದತ್ತ ಕೆಲ್ಸ ಇರುತ್ತ
ಅಂದ್ರ ರೈತರಾಗಿ ಉಟ್ಬೇಕು ಉಟ್ಬಡ್ದ ನ ಎರಡಗ
ಹಾ ಆ ಆಯ್ತಮ್ಮ ಮತ್ತ ಅಚ್ತ್ ಹದಾಗ
ಹ್ಮ ಸರಿನಾ ಹ ಹ್ಮ